ಹೇಳ್ಲೇ ಸಾಹುಕಾರ.
ಏ ಹೇಳೀಲೇ.
ಏನಲ್ಲ ಅದ ಈ ಕಡೆ ಶಹಾಪೂರ ಬಂದಿದ್ದೆ.
ಹೌದಾ.
ಹಾ ಏನ.
ನಾನು ಇಲ್ಲೇ ಹಾಸ್ಟೆಲ್ದಾಗ್ ಇದೆ ನೋಡು.
ಹ್ಮ್ ಏನ್ ಮಾಡದೈತಿ.
ಆತ್ಲಾಗ ಸ್ವಲ್ಪ ಕೆಲ್ಸ ವರ್ಕ್ ಬರದ ಜಗ್ಗೆ ಸೈನ್ಸ್ ಬುಕ್ ಸೈನ್ಸ್ ಮಾಡಿವಲ್ಲಾ.
ಹಾ ಹಾ ಈ ಸೆಕೆಂಡ್ ಪಿಯುಸಿ ಹೋಗ್
ಹ್ಮ್ ಈಗ್ ಸೆಕೆಂಡ್ ಪಿಯುಸಿ ನಾವೂನು.
ಕಾಲೇಜ್ ಎಲ್ಲಿ ಹಚ್ಚಿದೀ.
ಕಾಲೇಜ್ ಇಲ್ಲಿ ಶಾಂತಿ ನಿಕೇತನ.
ಶಾಂತಿ ನಿಕೇತನ.
ಹಾ ಹಾಸ್ಟೆಲ್ ನಾಗ ಕಾಲೇಜ್ ಇಲ್ಲಿ ಇದ್ರು ನಮ್ಮ್ ಹಾಸ್ಟೆಲ್ ಬಾಜು.
ನಾನ್ ಕೇಳೋದೇದು.
ಇಲ್ಲ ಇಲ್ಲ ಈ ವರ್ಷ ಓಪನ್ ಆಗಿದೆ ಅದು ಬನ ಅನಾಹುತ ಬಿಲ್ಡಿಂಗ್ ಅದ.
ಹ್ಮ್ ಹ್ಮ್ ಅಡ್ಮಿಷನ್ ಎಸ್ ಅವ.
ಸ್ಟ್ರೆಂತ್ ನೂರೈವತ್ತು ಗರ್ಲ್ಸ್ ಅರ ನೂರೈವತ್ ಬಾಯ್ಸ್ ಅರ.
ಓ ಮುನ್ನೂರ.
ಹ್ಮ್ ಮುನ್ನೂರು
ಒಳ್ಳೆ ಮ್ಯಾಚ್ ಬಿಳ್ತ.
ಮ್ಯಾಚ್ ಅಂದ್ರ ಎಲ್ಲ ಫಸ್ಟ್ ಪಿ ಯು ಸಿ ಸೆಕಂಡ್ ಪಿ ಯು ಸಿ ಎಲ್ಲ ಬೇಕಾದರೂ ತಿಳಿಗಸಂದ ಮುನ್ನೂರ ಅ ಹೂ ಒಂದ ಮ್ಯಾಜಿಕ್ ಆ
ಕಾಲೇಜ್ ಫೀಸ್ ಎಸ್ಟ್.
ಕಾಲೇಜ್ ಫೀಸ್ ಒಂದ್ ಲಕ್ಷದ ಇಪ್ಪತ್ತ ಸಾವಿರ ಹಾಸ್ಟೆಲ್ ನಲವತ್ತ ತಿಳ್ಕೊಳ್ಳಿ.
ಒಂದ ಲಕ್ಷ ಇಪ್ಪತ್ತ ಮತ್ತೆ ಅಲ್ಲೇ ಹೋಗತ್ತಿದಲಾ ಹಾಸ್ಟೆಲ್.
ಇಲ್ಲಿ ಇಲ್ಲ ಅದು ನಮಗ ಹೋಗಾಕ ಬರಾಕ ದೂರ ಆಯ್ತ ಅಲ್ಲಾ.
ಹೌದ ಹೌದ ಹೌದ.
ಹಾಸ್ಟೆಲ್ ಆಗಿತ್ತು ಗೌರ್ಮೆಂಟ್ನ ಬಟ್ ಸುಮ್ಮನೆ ಅಲ್ಲಿ ಎಲ್ಲಾ ಹುಡುಗರು ಓದಾಲರದ ಇರುತ್ತ ಜಗ್ಗೆ. ಇತ್ತತಲ್ಲಾಗ ನಾವು ಎಲ್ಲಾ ಹೋದಾರು.
ಅವ್ವ ಹಂಗೆಮಾ.
ಅವರಿಗೆ ನಮಗ ಕ್ಯಾ. ಕೈ ಕೆಲಲ್ಲ ಇಲ್ಲಿಕ್ ಅದೇ ಏನಂತ ಸಾಹವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅಂತಾರಲ್ಲಾ.
ಹೂ.
ಅದ್ರಂಗ ಅಲ್ಲಿ ನಮಗ ಆಗಲ್ಲಪ್ಪ ಅಂತಂಗೆಸಿ ಕಡೆ ಬಂದೆ ನಾನು.
ಹೌದ ಹೌದ.
ಹೋದ್ರ ಒಂದ ಚೂರು ರೊಕ್ಕನೇ ಹೊತ್ತವೆ ಯಾಕೆ ಟೈಮ್ ವೇಸ್ಟ್ ಮಾಡದಪ್ಪ ಅಲ್ಲಿ ಕಲ್ತ್. ಏ ಊಟ ಮನೆಗಡೆ ಆಗ್ತದ ಇನ್ನ ಕಾಜು, ಬಾದಾಮು,
ಅಬ್ಬಾವ ಈ ಹಾಕಿದರ ಮತ್ತ ಮನಗಂಡ ಅಡ್ಮಿಷನ್ ಬರ್ತದೂ
ತ್ತೆ ಪರೋಟ, ಚಪಾತಿ, ರೊಟ್ಟೆ ಇಟ್ಟಿಲ್ಲ ರೋಟ್ಟಿನೇ ಇಲ್ಲ ಏನ್ ಅಪರೂಪ ರೊಟ್ಟಿ ಅಂದ್ರೆ ನಮ್ಮ ಕಡೆ ಯಾರನ್ ಗೆಸ್ಟ್ ಬಂದರ ಆಟೆ ರೊಟ್ಟಿ.
ಹೂ ಮನೆ ಅವರಾ?
ಹೂ ಮನೆಯವರು ಬಂದರೆ ಮತ್ತ ಯಾರನ್ ತರ್ತಾರ ನೋಡ ಮತ್ತೇನ.
ಹೌದ ಹೌದು.
ಅವಾಗ ಅಷ್ಟೇ ರೊಟ್ಟಿ ಮುಂಜಾನೆ ನಾಷ್ಟಕ ದೋಸೆ, ಇಡ್ಲಿ. ಮತ್ತ ಇದು ಹೂ ಕದಿದ್ದೇನಂತರಲ್ಲ ಬಿಸಿಬಳೆ ಬಾತ್. ಪಲಾವು, ಯಾವ ಒಗ್ಗರಣೆ, ಉಪ್ಪಿಟ್ಟು, ರೈಸ, ಗೀಸ ಏನ ಇಲ್ಲ ಅಕಡಿ.
ಹಾಸ್ಟೆಲ್ ಫೀಸ್ ಎಷ್ಟ ಟೋಟಲ್.
ಹಾಸ್ಟೆಲ್ ಫೀಸ್ ಎಂಬತ್ತ ಸಾವಿರ.
ಅಬ್ಬಅಬ್ಬವ್ ಕಾಲೇಜ್ ಫೀಸ್ ನಲ್ವತ್ತ ಸಾವಿರ.
ಕಾಲೇಜ ಫೀಸ್ ನಲವತ್ತ ಸಾವಿರ ಅದು.
ಏನೋ ಇದ ಇತರ ಅಂದ್ರ. ಅಬ್ಬಅಬ್ಬವ್ ಅದಕ್ಕೆ ತೋಗೋನಂಡಿರ ತೊಗರ.
ಹ ಎಸಿ ಇರ್ಲಕ್ಕ ಎಸಿಗೆ. ಎಂಬತ್ತ ಎ ಸಿ ಇರ್ಲಾರದಕ್ಕ ಆ ಐವತ್ತೈದ ಸಾವಿರ ಅನ್ನದರು.
ಅಂದ್ರೆ ಎ ಸಿಗ ಮಕ್ಕಬೇಕಲ್ಲ ಎಟೋತ್ತಿದರೂ.
ಮಲಕ್ಕೊಬೇಕಂದ್ರ ಲಗ್ಸುರಿಯಸ್ ಅಂದ ಆ ರೂಮ್ ಏನ್ ಈ ರೂಮ್ ಏನ್. ಹೂ ಮತ್ತೆ ಊಟ ಸೇಮ ಇರುತ್ತ ಊಟ ಎಲ್ಲಾರಿಗೂ ಸೇಮ ಇರುತ್ತೆ.
ಇಲ್ಲ ಊಟ ಇತ ಸ್ಟೆಡಿ ಅಂದ್ರೆ ಹೆಂಗ ಸ್ಟೆಡಿ ಹೆಂಗ.
ಈಗ ನೋಡು ಎ ಸಿ ರೂಮ್ ಅಂದ್ರ ಒಬ್ಬರಿಗೆ ಒಂದ್ ರೂಮಿಗೆ ಮೂರ್ ಜನ.
ಓ ರೂಮ ಅವನ.
ಹ ರೂಮ್ ಗಳ ಅವ ಹ ಅಟ್ಯಾಚ್ ಬಾತ್ರೂಮ್ ಎಲ್ಲ ಏಟು ಝೆಡ್ ಅಲ್ಲಿಗೆ ಮತ್ತ ಎ ಸಿ ಎ ಸಿ ರೂಮ್ ಅಂದ್ರ ಹೆಂಗ್ ಗೊತ್ತ ಅಲ್ಲಿ ಸರ್ವ್ ಮಾಡೋರ್ ಇರ್ತಾರ ಎಲ್ಲ ಸ್ಟೈಲ್ ಅಡಿಗೆ ಗಿಡಿಗಿ ತಂದ್ ಕೊಡೋರು ನೀಸ್ಕೊಂಡ ನೀಡೋರು ಇರ್ತಾರ ಬಂದ್ ಸರ್ವ್ ಮಾಡೋರ ಇರ್ತಾರ. ನಮ್ಮ ರೂಮಿನ ತನಾ ಬರ್ತರ ನೀರ ಖಾಲಿ ಆದರ ನೀರ ರ್ಫಿಲ್ಟರ್ ತುಂಬಿ ಕಸ ಬಳಿತಾರಮತ್ತ ಅಲ್ಲಿ ಬಾತ್ತ್ರೂಮ್ ಗಿತ್ರೂಮ್ ಎಲ್ಲ ಅವರೇ ಕ್ಲೀನ್ ಮಾಡ್ತಾರ.
ಅಬ್ಬಾ ಬವಜ್ಜಲ ಅದ್ಕೆ ಎಂಬತ್ ಸಾವಿರ ತೋಗಂಡಾರ ತಗೋ.
ಹಾ ಮತ್ತೆ ಇದು ಬಟ್ಟೆ ಗಿಟ್ಟೇಗೇ ನಾವು ಹೆಂಗ ಕೈ ಹಾಕಿವ್ವ್ ಅಂದ್ರೇ ಬೆಡ್ ಗಿಡ್. ಕ್ಲೀನ್ ಮಾಡಿ ಬೆಡ್ಶೀಟ್ ಅದು ಮಡಚಿಡ್ತಾರ.
ಬಟ್ಟಿಅವ್ರೆ ಹೋಗಿತಾರೇನ್.
ಎ ಬಟ್ಟೆ ವಾಶಿಂಗ್ ಮಷೀನದ.
ಹ್ಮ್ ಹ್ಮ್.
ಅದೇ ಎಸಿ ನವರಿಗಸ್ಟೇ ನೋಡು ಎ ಸಿ ವಾಷಿಂಗ್ ಮಶಿನ್ ಮಿಷನ್ ತಕ ಕೊಡೋದು.
ಎ ಸಿ ಇರ್ಲಾರದೋರ್ಗೆ
ಎಸಿ ಇಲ್ಲ್ರಾದವರಿಗೆಇಲ್ಲ ಕಾಮನ್ ಇದೆ. ಹ ಅಟ್ಯಾಚ್ ಬಾತ್ ಏನ್ ಅಟ್ಯಾಚ್ ಬಾತ್ರೂಮ್ ಇಲ್ಲ ಅವ್ ಎಲ್ಲಾ ತಮ್ ಸಲ್ಫ್ ಸರ್ವಿಸ್ ತಾವ್ ಮಾಡ್ಕೋಬೇಕು ಊಟ ಅಲ್ಲೇ ಮಾಡ್ಬೇಕು ಹೋಗಿ. ವಾ.
ಓಹೋ ಅಂದ್ರೆ ಒಂದ್ ಒಂದೇ ತೋಲ ಆಕ್ತಾರ ಅವ್ರಿಗೆ.
ಹ್ಮ್, ಅವ್ರರಿಗೆಲ್ಲ ಅಲ್ಲಿಗೆ ಅಡಿಗೆ ರೂಮಿಗೆ ಅವ್ರಗ್ ಇರ್ತಾರ ಇಲ್ಲಿ ನಮಗೆ ನಮ್ಗ ನಾದ್ರೂ ಎಕ್ಸ್ಟ್ರಾ ಪೀಸ್ ಕೊಟ್ಟು ಪೇಮೆಂಟ್ ಮಾಡಿರ್ತಿವಿ ನೋಡ ನಮ್ ಇಲ್ಲೇ ಕುಂತುಣ್ಣಂಗ ಅನಿಸ್ತದ ಈ ಕಡೆ ತಂದ ಹಾಕ್ತಾರ ಅವರು.
ಇಲ್ಲ ಅವ್ರಿಗೆ ಒಂದೇ ಒಂದೇ ಹಾಸ್ಟೆಲ್ನ್ ದೊಡ್ಡದು.
ಇಲ್ಲ್ ಇಲ್ಲ ಅವ್ರೇ ಒಂದ್ ರೂಮ್ ಒಂದ್ ಅವ್ರಿಗೆ ಆರು ಜನ ಇದ್ದಾರೆ. ಅವರು ಒಂಟು ಡಬಲ್ ಆಗ್ತಾರೆ ಅವ್ರಿಗೆ.
ಹಾ, ಹಾ ಸುಮ್ಮನೆ ಇದೇ ಮಾಡದು ಪಾಡಲ್ಲ.
ಹ್ಮ್, ಇದ್ ಹೆಂಗ ಅಂದ್ರೆದು ನಮ್ಮ್ದು ಒಂದ ಸಪ್ರೇಟ್ ಅಪ್ಪ ಒಬ್ರ ಮೇಲೆ ಒಬ್ರು ಮುಕ್ಕಳೋದಿಲ್ಲ ಇದಕ್ಕೆ.
ಅವ್ರಿಗಿ
ಹೌದು ಈಗ ಗೌರ್ಮೆಂಟ್ ಹಾಸ್ಟಲ್ ಗಳು ಹೆಂಗ ಇರ್ತಾವ ಇದು ಒಂದ್ ಮ್ಯಾಗ ಒಂದು ಮ್ಯಾಗ್ ಕಾನಿ ಇರ್ತವಲ್ಲ ಮೆಕ್ಕ ಒಳಗ.
ಓಹೋ, ಹೋ ಹೌದೌದು.
ಆತರ ಆರು ಜನ ಮೂರ್ ಬೆಡ್ ಇರ್ತವ. ಇದು ನಮ್ದಂಗಿಲ್ಲ ನಮ್ ಬರೆ ಒಂದಂದು ಸಪ್ರೇಟ್ ಸಪ್ರೇಟ್ ಸಿಂಗಲ್ ಸಿಂಗಲ್ ಬೆಡ್ ಇರ್ತ್ತ ಮ್ಯಾಲ ಮಲ್ಕೋಳ್ಳದಿರಲ್ಲ ಮ್ಯಾಗ್.
ಎ ಸಿ ಗಿ ಸಿ ಅಂದ್ರೇ ವಜ್ಜ ಆಯ್ತಲ್ಲೋ ಹುಲಿ..
ಆ
ಎ ಸಿ ಆದ ಅಂದ್ರೆ ವಜ್ಜ ಐತಲ್ಲ ಅಂದೆ.
ಮತ್ ಅದಕ್ಕೆ ರೊಕ್ಕ ಅಷ್ಟೊಂದ್ ತಗೊಂಡು ಇರ್ತಾರೆ ಎಂಬತ್ ಸಾವಿರ ಅಂದ್ರೇ ಸುಮ್ನೆ ಆಗುತ್ತೇನ್. ಇಟೆಲ್ಲಾ ನೋಡ್ದೆ ಹ ನಮ್ಗ್ ಮತ್ ನಮ್ಮ ರೂಮಿಗೆ ಏನಾದ್ರು ಒಂದೊಂದು ಲ್ಯಾಪ್ಟಾಪ್ ಇರ್ತಾವ.
ಹ್ಮ್ ಹ್ಮ್ ಹ್ಮ್.
ಐರನ್ ಬಾಕ್ಸ್ ಇರ್ತದ.
ಲಾಪ್ಟಾಪ್ ಏನ್ ವಜ್ಜಿ ಅಲ್ಲೋ ಅಂದ್ರ.
ಐರನ್ ಬಾಕ್ಸ್ ವೈಫೈ ಮತ್ತ ಇದು ಫ್ರಿಜ್.
ಅಂದ್ರ ಫೋನ್ ಗೀನ್ ಅಲೋ ಇಲ್ಲೆನ್.
ಫೋನ್ ಅಲೋ ಇಲ್ಲ ಓನ್ಲಿ ಲ್ಯಾಪ್ಟಾಪ್.
ಲಾಪ್ಟಾಪ್ ಏನೋ ಕ್ಲಸ್ ಅದು ಕ್ಲಾಸ್ ಕೇಳೋಕಂತ ಡೌಟ್ಸ್ ಇದ್ದಾಗ.
ಹಾ ಕ್ಲಾಸ್ ಮತ್ತೆ ಅದು ಒಂದು ಬೋರ್ಡ್ ಡಿಜಿಟಲ್ ಬೋರ್ಡ್ ಇರುತ್ತೆ ಒಂದೊಂದು ರೂಮಿಗೆ.
ಹಂಗಿತ್ತಂದ್ರಅದೇ ಮಾಡ್ಬೇಕು ಅದೇ ಮಾಡ್ಬೇಕೊ ರೋಕ್ಕ್ ಕೊಡದಕ್ಕಿನ ವ್ಯರ್ಥ ಬೇರೇ.
ಹಾ ಆರಾಮ್ ಒಂದನ್ ಇಲ್ಲ ಅಂತನ್ನ ಕಿಲ್ಲಾನೊಡು ಅದ್ ಏನಾದ್ ಮಾಡೀವಿ ಅಂದ್ರೇ ಔಟ್ಸೈಡ್ ಹೋಗಂಗಿಲ್ಲ.
ಹ್ಮ್, ಹ್ಮ್ ಹಂಗೇಇರ್ಬೇಕು ಮತ್ತೇ ಈಗ ಹಾಸ್ಟೆಲ್ ಅಂದ್ಮೇಲೆ. ಬರಬರತ ಮಾಡಿಪೈಆತವ ಹಾ ಹ್ಮ್ ಹ್ಮ್.
ಅಲ್ಲಿ ಏನಾದ್ರು ಹ್ಮ್ ಬಾಟ್ಲಿ ಗೀಟ್ಲಿ ಇಟ್ಕೊಳ್ಳಕ್ಕ. ಮತ್ತೆ ಏನಾದರು ಪರ್ಸನಲ್ ಆಗಿ ಫ್ರೂಟ್ಸ್ ಡೇಟ್ಸ್ ಗೀಟ್ಸ್ ಏನೇನ್ನ ಹೇಳ್ತರ ಡಯಟ್ ಗಿಯೇಟ್. ಇಲ್ಲ ಜಿಮ್ ಟೋಟಲ್ ಎಲ್ಲರಿಗ್ ಅದ ಅದು.
ಹ್ಮ್ ಹ್ಮ್ ಹ್ಮ್.
ಬಿಎಲ್ಡಿ ಕಾಲೇಜನಾಗ ಆಗತ್ರಿ ಬಿ ಏನಾದ್ರು ಮುಂದ್ ಮಾಡ್ತಿರಲ್ಲ ಲಾ ಎ ಮಾಡಂಗಿದ್ರ.
ಅಲ್ಲ ಆದನ ಅಲ್ಲಿ.
ಅಲ್ಲಿ ಜಿಮ್ ಅರಾಮ ಸೇ ಏನೀ ಟೈಮನ್ನ ಹೋಗು ನೀನು.
ಮತ್ ಜಿಮ್ ಇರ್ಬೇಕ್ವಾ ಮತ್ತ.
ಜಿಮ್ ಅದ ಪ್ಲೇಗ್ರೌಂಡ್ ಅದ.
ಮತ್ತ.
ಆಡಿಟೋರಿಯಂ ಅದ ಇಂಡೋರ್ ಜಿಮ್ ಅದ ಇಲಾ ಇಂಡೋರ್ ಪೋರ್ಟ್ಸ್ ಅದಾವು.
ಕಾಲೇಜ್ ಅಂದ್ಮ್ಯಾಲ ಜಿಮ್ ಇರ್ಲೇಬೇಕೊ ಹೌದಿಲ್ಲೊ.
ಹ ಅಲ್ಲಿ ಬಿಎಲ್ಡಿ ಕಾಲೇಜ್ ಮಾತ್ರ ಕ್ಯಾಂಪಸ್ ಮನ್ನಗಂಡ ಆಗೇದ.
ಹಾಸ್ಟೆಲ್ಲ ಅದು ಮಾಡಿದಕ್ ಡಯಟ್ ಮೆಂಟೈನ್ ಮಾಡಿದ್ರ ಮಸ್ತ್ ಆತದ ಅಲ್ಲಿ.
ಏ ಕೇಳತ್ತೇನ್ ಆದ್ರಾಗ ಅಲ್ಲಿ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಂತ ಒಬ್ಬ ಆಫೀಸರ್ನೇನ ಅಲ್ಲಿ.
ಹಚ್ಚ ಮತ್ತ ಹೋಗಿ ಅಲ್ಲಿ ಮಾಡಿದ್ದೆಂದ್ರೆ ಮುಂದಕ್ಕೆ.
ಎಲ್ಲಿ.
ಅಲ್ಲಿ ಬಿಜಾಪುರ್.
ಬಿಜಾಪುರ ಬಿಎಲ್ಡಿ ನೆ ಮಾಡ್ಬೇಕಾ.
ಇಲ್ಲಾ ಇಲ್ಲಿ ಮಾಡಿತ್ತಲ್ಲ ಜಿಮ್ ಹಚ್ಬೇಕಲ್ಲ ಅಂತಿ ಹೇಳಿ. ಹ್ಮ್ ಹ್ಮ್ ಇನ್ಕ್ಲೂಡಾ ಕಾಲೇಜ್ ಫೀಸ್ದಾಗ.
ಇನ್ಕ್ಲೂಡಿದೀವಿ ಯಾರನ ಮಾಡನಿ ಬಂದಕ್ಕೇಸಿಂದ್ ಕಾಲೇಜ್ ಐಡಿ ತೋರ್ಸಿ.
ಓ ಉಜ್ಜನ ಅಂದ್ರ.
ಹ್ಮ್ ಮತ್ತೆ ಒಂದ್ ಗೆಸ್ಟ್ ಹೌಸ್ ನೋಡ್ಬೇಕ್ ನೀನಗೆ ಬಾರಿ ಗೆಸ್ಟ್ ಹೌಸ್ ಅದ.
ಮಂದಾರಿಯ.
ಯ ಅನವತ್ ಅಲ್ಲೆ ಅವ್ನ್ ಹೆಂತಿ ಅದೇನ್ ಫ್ರೀ ಅದ ಏನ್ ಮಾಡಿಬೇಕೋ ಗೊತ್ತಿಲ್ಲ ಅದೇನ್.
ಮಂಜ ಮತ್ತ ಗೆಸ್ಟ್ ಅನ್ನಾಕ ಇವ ಯಾರರ ವಿಐಪಿ ಅವರು ಬರ್ತಾರ ಅಂತವ್ರಿಗ್ಯಾ.
ವಿಐಪಿಗಳಲ್ಲೊ ಇದ ಯಾರರ ತಂದೆ ತಾಯಿ ಬಂದ್ರ ಅಂದ್ರ.
ಹೌದೌದು ಹ್ಮ್.
ಅಲ್ಲಿನ ಒಂದುಸ ಔಟ್ ಆಫ್ ಸ್ಟೇಟ್ ದಿಂದ ಬರ್ತಾರ ಔಟ್ ಆಫ್ ಕಂಟ್ರಿಯಿಂದ ಒಂದ್ ನಾಕ್ಕಜನ ನಾರ ಅಲ್ಲಿ ಏನಿದ್ರಾಗ. ಕಲಿಯೋದ ಮೆಡಿಕಲ್ ಕಾಲೇಜ್ ಆಗತ್ತಲ್ಲಾ ಅಲ್ಲಿ.
ಹೌದೌದು.
ಹಂಗಾಗಿ ಬೇರ್ ಬೇರೆ ಕಂಟ್ರಿಯಿಂದ ಬಂದ್ರ ಮತ್ತ ಎಲ್ಲಿ ಉಳ್ಕೊಬೇಕ್ ಬೇರೆ ಕಡೆ ಉಳ್ಕೊಬೇಕಂತ ಅಲ್ಲೇ ಮಾಡ್ಯಾರ ಒಂದ ಗೆಸ್ಟ್ ಹೌಸ್.
ಮಸ್ತದಾನ.
ನೀ ಆ ಒಂದ ಗ್ರೌಂಡ್ನ್ಯಾಗ್ ಕ್ಯಾಂಪಸ್ನಾಗ ಹೋದಂದೆ ನಿನಗೆ ಇದ ನಮ್ ಸ್ಟೇಟೆ ಅನ್ಸಲ್ ನಿನಗ. ಆ ಒಂದ ಫೀಲ್ ಆಗ್ತದ ಬಾರಿ ಅದ ಬಿಡು ಕ್ಯಾಂಪಸನು. ಅನಾಹುತ ಬಿಲ್ಡಿಂಗ್ ಪಾರ್ಕ್ ಅಲ್ಲೇ ಒಳಗ ಅದ ಏನಂತಾರಲೊ.
ಯಾವ್ದ.
ಮಾಲ್ ಮಾ ಅಂದ್ರ ಅಂಗಡಿ ಬ್ಯಾಂಕ್ ಬ್ಯಾಂಕ್ನ ಒಳಗೆ ಅದ.
ಅವು ಎಸಬಿಐ ಅವವೇನ.
ಏ ಪೂರಾ ವಜ್ಜಿ ಆಯ್ತಿ ಬಂದ್ರಿಲ್ಲಿ.
ಹಾ ಮತ್ತ ಇದು ಏನಂತಾರಲೋ.
ಯಾವ್ದ.
ಇದು ಒಂದ ಅಂಗಡಿ ಶಾಪ ಅಂತ್ರ ದೊಡ್ಡದ ಅಂಗಡಿ ಅದ ಅಲ್ಲಿ ನೀ ಏನಂದ್ರ ಕೂಲ್ ಡ್ರಿಂಕ್ಸ್ ನಿನಗ್ ಏನ್ ಬೇಕ ದ ಏ ಟು ಜೆಡ್ ಒಂದು ಸ್ಟೂಡೆಂಟ್ಗ ಏನ್ ಬೇಕಾಗಿರುತೊ ಅದ ತಕ್ಕ ಎಲ್ಲಾಟ ಅದವು ಅಂದ್ರ ಆಕಿದಲ್ಲಿ ಸೂಪರ್ ಬಜರ್.
ಹಾ ಹಾ ಹಾ ಹೌದ್ ಹೌದು.
ಅದು ಒಳಗೆ ಅದೆ.
ಏಂದ್ರ ಮಸ್ತ್ ಆಯ್ತಲೊ.
ಹ ಅ ಅಷ್ ಹಾಸ್ಟೆಲು ಮತ್ತೆ ಒಂದು ಗುಡಿಸಂತೆಗ್ ಒಳಗಾದ.
ಹ್ಮ್ ಹ್ಮ್ ದೇವಸ್ಥಾನ ಯಾವದ.
ಅದು ಲಿಂಗೇಶ್ವರ ಗುಡಿಯನೇ ಅ ಅದು ನೂರು ಕೋಟಿ ಲಿಂಗೇಶ್ವರನ ಅಂತ ಆದ. ಲಿಂಗಾದ.
ಇರ್ಬೇಕೋ ಆತರ ಇತ್ ಅಂದ್ರ ಯಾರು ಬುಟ್ ಹೋಗಾಕು ಸಾದ್ಯ ಇಲ್ಲ ಇಲ್ಲಿ.
ಗಾರ್ಡನ್ ನಲ್ಲಿ ಅದ್ರೊಳಗೆ.
ಮತ್ ಕ್ಯಾಂಪಸ್ ಅಂದ್ಮೇಲೆ ಒತ್ ಗಾರ್ಡನ್ ಇರ್ಲೆಬೇಕ್ ಮತ್ತೆ.
ಹ ಇಲ್ಲ ಇದು ಸಂಪ್ರಾರ್ಟ್ ಬಾಡ ಇದು ಟೆಂಪಲ್ ಗಾರ್ಡನ್.
ಹ್ಮ್ ಹ್ಮ್ ದೊಡ್ಡದದಂಟ ಅಲ್ಲಿ ಗುಡಿ.
ಯಾರ ಒಂದ ಆ ಒಂದು ಲೆಕ್ಕದಾಗ ಮಾಡ್ಯಾರ ಅದ್ರ ಗ್ರೌಂಡ್ ದಾಟಿದ್ರೆ ಮತ್ತ ಇವೆಲ್ಲ ಸ್ಮಾಲ್ಗಳು.
ಹಬ ಬ ಬ ಬ.
ಅನಾವುತ ಆದ ಬಿಡೋ ಅವ್ನೇತಿ ಆ ಕಾಲೇಜಿಗೆ ಆಗ ಹಾ.
ರಾಮನಗರ
ಹೆಂಗ
ಕಾಲೇಜು ಅಲ್ಲಿ ಬಿಜಾಪುರದ ಯಾವ ನಗರದಾಗ ಅವ ಅಂದೆ.
ಇದು ಸೊಲ್ಲಾಪುರ್ ರೋಡಿಗೆ ಆದ ನೋಡು.
ಸೊಲ್ಲಪುರಾ.
ಹಾ ಸೋಲಾಪುರ್ ರೋಡಿಗಿ ಶಿವಾಜಿ ಸರ್ಕಲ್ಲಿಂತ ಮುಂಚೆ ಈ ಕಡೆ ಸೋಲಾಪುರ್ ರೋಡ್ ಬರ್ಬೇಕು ಅಲ್ಲೇ ಅದ.
ಅಲ್ಲಿ ಅದೇ ಫೇಮಸ್ಸನ್ ಕಾಲೇಜು.
ಬ ಬೇಳ್ಳಿನೇ ಕಾಲೇಜ್ ಫೇಮಸ್ ಅರ್ಧ ಕ ಅರ್ಧ ಬಿಜಾಪುರ್ ಡಿಸ್ಟ್ರಿಕ್ ಗೆ ಮಂದ ಅದ ಅವರು ಅದೇ ಕಾಲಜನೆ ಓತ್ತಾರ.
ಅ ಬ ಬ ಬ ಎಲ್ಲ ಸೈನ್ಸ್ ಕಾಮರ್ಸ್ ಆರ್ಟ್ಸ್ ಎಲ್ಲ ಇಲ್ಲ
ನಿನ್ ಏಟು ಜೆಡ್ ಇದೇ ಇಲ್ಲ ಅಂತಿಲ್ಲ ನಿನಗ.
ಹೈ ಸ್ಕೂಲ್ ಆದಾನ್ ಹೈ ಸ್ಕೂಲ್ ಪ್ರೈಮರಿ.
ನಾ ಏನು ಹೇಳ್ದೇ ನಿನಗ ನರ್ಸರಿ ಇಟ್ಕೊಂದ ನೀನ್ ಅಪ್ ಟು ಪಿ ಜಿ ಪಿ ಎಚ್ ಡಿ ಮಾಡ್ದಿನಂದ್ರ ಅಲ್ಲೇ ಆದ್ ನಿನಗ.
ಅ ಬ ಬ ಬ ಬ ಅದಕ್ಕೆ ಅತ್ರರ ತೊ ಕ್ಯಾಂಪಸ್ ಇಲ್ಲಿ.
ಏ ಅದು ಕ್ಯಾಂಪಸ್ ಇರೋದು ಎದಕ್ಕ ಅದ ಗೊತ್ತೇನ. ಲಾ ಕಾಲೇಜು ನರ್ಸಿಂಗು.
ಮೆಡಿಕಲ್ ಕಾಲೇಜ
ಇ ಮೆ ಮೆಡಿಕಲ್ ಆ ಇದು ಮತ್ತ ಹಾಸ್ಪಿಟಲ್ಗಳು.
ಹಾ ಹ್ಮಾ
ಇಷ್ಟ ಸ್ಟಾರ್ಟಿ ಅಲ್ಲೇ ಅದ ಉಳಕಿದು ಇಂಜಿನಿಯರಿಂಗ್ ಕಾಲೇಜ ಇಲ್ಲೇ ಆದ ಮತ್ತ ಈಡೆ ತಿಕೋಟ ರೋಡಿಗೆ ಸೊಲಪ ಪುರೋಡಿ ಅದರಕ್ಕಿಂತ ಮುಂದ ಹೋಗ್ಬೇಕ ಮತ್ತೆ ನಾವು. ಅಲ್ಲಿ ಒಂದ್ ದೊಡ್ಡ ಕ್ಯಾಂಪಸ್ ಅದ ಅಲ್ಲಿ ಬರೀ ಇಂಜಿನಿಯರಿಂಗ್ ಎಂ ಬಿ ಎ ಕಲೇಜ್ ಅದ.
ಹ ಬ ಬ ಬ.
ಮತ್ತ ಆ ಈ ಕಡೆ ಇಲ್ಲಿ ಇಲ್ಲಿ ಜಮ್ಖಂಡ್ಯಗ್ ಬರ್ತ್ ಜಮ್ಖಂಡಾಗ ಒಂದು ನಲವತ್ತ್ ಎಕರೆ ಕ್ಯಾಂಪಸ್ ಅದ ಅಲ್ಲಿನು.
ಇಲ್ಲೋಡಿದೆ.
ಜಮ್ಖಂಡಿಗ ನಲವತ್ತ ಎಕರೆ ಕ್ಯಾಂಪಸ್ ಅಲ್ಲಿ ಒಂದು ಲಾ ಕಾಲೇಜ್ ಅದ ಅಲ್ಲಿನ ಪಿ ಯು ಸಿ ಅದ. ಮತ್ತೆ ಇಂಜಿನಿಯರಿಂಗ್ ಅದ ಹೈಸ್ಕೂ ಸ್ಕೂಲ್ ಪ್ರೈಮರಿ ಎಲ್ಲಾ ಕಾಲೇಜ್ ಅಲ್ಲಿ ಮತ್ತೆ ಬಿ ಎ ಬಿ ಕಾಮ್ ಇಲ್ಲಿ ಬಿ ಎಸ್ ಸಿ ಎಲ್ಲಾ ಇಲ್ಲಿ ಇಲ್ಲಿ ಆದ್ರೆ ನೋಡ್ ಇಲ್ಲಿ. ಜಮಖಂಡಿ ಯಾಗ.
ಹ್ಮಹ್ಮ ಜಮಖಂಡಿ ಇವರೇ ದೇ ಅಲಾ ಸರಿ